ಏನ್ ಮಾಡ್ತಾ್ದೀರಾ
ಹಲೋ
ಏನ್ ಮಾಡ್ತಾ್ದೀರಾ
ಕುತ್ಕೊಂಡಿದ್ದೀವಿ ನೀವೇನ್ ಮಾಡ್ತೀಿ ತಿರರ
ನಾವು ಈಗ ತಾ ನಾವು ಈಗ ತ ಸ್ವಲ್ಪ ಬಟ್ಟೆ ಒಗೆಿಯೋದಿತ್ತು ಒಗ್ಡು ಬಂದ್ವೆ ಒಣಗಾಕ್ಬ ಬಿಟ್ಟು ಸ್ವಲ್ಪ ಬಿಸಿಲಿತ್ತು ಬಟ್ಟೆ ಒಗ್್ದ
ಹ ಬಿಸ್ಲಿಗೆ ಬ ವಸ್ತ್ರಗಳ್ ಚೆನ್ನಾಗೇ ಒಣಗ್ತವ್ ಬಿಡಿ.
ಹಾ ಅದೇ ಅದ್ರಲ್ಲಿ ಕ್ರಿಮಿಕೀಟಗಳು ಏನಾದ್ರು ಇದ್ರೆ ಬಟ್ಟೆಲ್ಲಿ ಎಲ್ಲಾ ಹೊ ನೊಗುತಲ್ವಾ ಅದ್ಕೆ. ಹಾ ಅದ ಕೆ ಬಿಸ್ಲುಗ್ ಹಾಕ್ತನಿ ಮತ್ತೆ ಚೆನ್ನಾಗಿದ್ದೀರಾ ಹ.
ಹಾ ಚೆನ್ನಾಗಿದ್ದೀನ್ ನೀವು.
ಹು ನಾವು ಚೆನ್ನಾಗಿದ್ದೀವಿ. ಹು ಚೆನ್ನಾಗಿದಿವಿ ಮತ್ತೆ ಊಟ.
ಮತ್
ಹೌದಾ
ಮತ್ತೆ ಏನ್ ವಿಶೇಷ ಈ ನಡ್ವೆ ಎಲ್ಲಾದ್ರು ಹೋಗಿದ್ರಾ.
ಇ ಇಲ್ಲ. ಇಲ್ಲೇ ಪ್ರವಾಸ ಹೋಗಿದ್ದೆ ನಮ್ಮೂರ ಹತ್ರ ಆ ವರ್ಷಕ್ಕೊಮ್ಮೆ ಒಂದು ದೇವರು ಕಾರ್ಯ ನೆಡುಸ್ತಾರೆ. ಅದು ತುಂಬಾ ಅಂದ್ರೆ ತುಂಬಾ ಹೌದೌದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆದು ದೇವ್ರು ಎಲ್ಲಾ ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅದ ಎಲ್ಲರೂ ಸೀರೆ ಉಡ್ಕೊಂಡ ಹೋಗ್ಬೇಕು ಮತ್ತೆ ಗಣಸರೆಲ್ಲ ಪಂಚೆ ಶಾರಟು
ತುಂಬ ಚೆನ್ನ್ನ್ ಸುತ್ತ ಅಲ್ವಾ ಅದೆಲ್ಲ ಇರೋದು ಅಂದ್ರೆ ಇವಾಗ ಅಕ್ಕ ಯಾರು ಅಷ್ಟೊಂದೆಲ್ಲ ಇರೋದಿಲ್ಲ ಅಂದ್ರೆ ಎಲ್ಲಾ
ಹೌ ಹಾ
ಜಾಸ್ತಿ ಪಾಲನೆ ಮಾಡಾರ್
ಹೌದೌದು ಅವಾಗಿಂದನೂ ಪಾಲನೆ ಮಾಡ್ಕೊ ಬಂದಿರೋದ ನಾವು
ನಿಮ್ಗೆ ತುಂಬಾ ಖುಷಿ ಅನ್ಸುತ್ತೆಲ್ಲ ಅಂತ ಥರದ್ದೆಲ್ಲ
ಹೌದೌದು ಮತ್ತೆ ತಂಬಿಟ್ಟ ಅಂತೇಳ್ಬಿಟ್ಟು ಒಂದ್ ಸಿಹಿ ತಿಂಡಿ ಮಾಡ್ತಾರೆ ಅದ್ರಲ್ಲಿ ದೀಪ ಹಿಡ್ಕೊಂಡು ಎತ್ಕೊಂಡ್ ಹೋಗ್ಬೇಕು ಹ್ಮ್ ಮತ್ತೆ ಕಾಲೇಜು ಹೋಗಿದ್ರಾ
ಹಾ ಹಾ
ಕಾಲೇಜ್ಗೆ ಹೋಗಿದ್ರ ಮತ್ತೆ
ಹೋಗಿ ಮುಗ ಕಳೆ ಮುಗಿಸೊಂಡು ಮುಗಸ್ಕೊಂಡ್ ಬಂದು ಕುಂ ಕುತ್ಕೊಂಡಿದ್ವಿ
ಹಾ ನಾವು ನಾವು ಕಾಲೇಜಗೆ ಹೋಗುದು
ದೇವ್ ಅಮ ಸ್ಥಾಯಿ ಇದೆ ಎಲ್ಲಿಗೂ ಅಷ್ಟೇ ಎಲ್ಲರೂ ಅಲ್ಲ ಬೇರೆ ವಾಹನಗಳಲ್ಲೆಲ್ಲಾ ಹೋಗಂಗ್ಿಲ್ಲ ಎೂ ಹ
ಹ್ಮ ಹ್ಮ ಕಲ್ ಕ ನಂಡ ಗ ಲೋಗ ಬಿ
ಿನ ಗಾಡಿ ಎಲ್ಲೇ ಹೋಗ ಆ ತರ ಎಲ್ಲ ಇದೆ ನೋಡಿ
ಹ್ಮ್ ಹ್ಮ್ ತುಂಬಾ ಚೆನ್ನಾಗಿರುತ್ತೆ ಹೌದು, ಹ, ಮತ್ತೆ ನಾವು? ... ನೆನೈ, ಕಾಲೇಜಗೋಗಿ? .. ಹ್ಮ್, ಬೆಳಿಗ್ಗೆನೆೇ ಬಸ್ಲ್ ಸಿಕ್ಕಿಲ್ಲ. ಅಂತೇಳ್ಬಿಟ್ಟು ತುಂಬಾ ಹೊತ್ತು?. .. ಇವಾತು, ಕಾಯಿದ್ವೆ ತುಂಬಾ ಸಮಯ ವೇಸ್ಟ್ ಆಯ್ತು. ಬರ್ತಾಾಯ್ತು? ..
ಕಲ್. ..
ಮತ್ತೆ ಯಾವದೋ? ಆ ಕಾಲೇಜ ಹೋಗ್ಬೇಕು ಅ ಮತ್ತೆ ಬಸ್ ಬಂತು. ಅದ್ರಲ್ಲಿ ಹೋಗಿ ಎರಡು, ಕ್ಲಾಸ್, ಇತ್ತ ಅಷ್ಟೆ ಕ್ಲಾಸ್ ಹೋಗಿ ಮತ್ತೆ ನಮ?. .. ಅದು ಅಲ್ಲಿ ಒಂದು ಪ್ಲೇಸ್ ಇದೆ ಗಿಡ ಮರ ಎಲ್ಲ. ಅಲ್ಲಿ ಸ್ವಲ್ಪ ಕುತ್ಕೊಂಡು ನಮ್ಮ್ ಸ್ನೇಹಿತ್ ತರೊಡನೆ ಮಾತಾಡ್ಕೊಂಡು.
ತುಂಬಾ ಚೆನ್ನಾಗಿರುತ್ತಲ್ವಾ. ಆ, ಸಮಯ
ಆ, ಸಮಯ ತುಂಬಾ ಚೆನ್ನಾಗಿತ್ತ
ಅಂದ್ರೆ, ಹೆಂಗ್ ಕಲೀಿತಿದ್ದೀವಿ ಸಮಯನ ಅನ್ನೋದೆ ಗೊತ್ತಗೋದಿಲ್ಲ
ಹೌದೌದು ಮತ್ತೆ ಎಲ್ಲಾ ಬಾಕ್ಸ್ ಬಾಕ್ಸ್ ಕಟ್ಕೊಂಡು ಬಂದಿದ್ರು ಊಟನ ನನ್ ಫ್ರೆಂಡ್ಸ್ ಒಬ್ಬೊಬ್ರು, ಒಂದೊಂಥರ ನಾನು ಚಪಾತಿ ಮತ್ತು ಆಲೂಗಡ್ಡೆ, ಪಲ್ಯ, ಮಾಡ್ಕೊಟ್ಟಿದ್ರು. ನಮ್ಮಮ್ಮ ಅದನ್ನ ಎತ್ತುಕೊಂಡು ಹಕೊಂಡ, ಹೋಗಿದ್ದೆ ಮತ್ತೆ ಮತ್ತೆ, ನನ್ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಜನ ಎಗ್ ರೈಸು ಮತ್ತೆ, ಚಿತ್ರ ಚಿತ್ರಣ, ದೋಸೆ, ಈತರ ಎಲ್ಲ ತಂದಿದ್ರು ಎಲ್ಲ ಹಂಚ್ಕೊಂಡು ತಿಂದು ಮತ್ತೆ, ಅಲ್ಲೆಲ್ಲಾ. ಆಟಾಡೋದಿತ್ತು ಆತ್ತು, ಸ್ವಲ್ಪ, ಆಟಾಡೋವೆಲ್ಲ ಜೋಕಾಲಿ ಇತ್ರ, ಎಲ್ಲಾ ಅತ
ಅದ, ಅಂದ್ರೆ. ನೋಡ ಆ ನಾವು, ಎಷ್ಟೇ. ದೊಡ್ಡ
ಹ್ಮ್.
ತರದೆಲ್ಲಾ ನೋಡಿ. ತೆಡದ್ ಲಾಗ್ಬುಡ್ತಿವಿ.
ಹೌದೌದು ಹಂಗೆ.
ತೆಲ್.
ಹೌದು ಅದಕ್ಕೆ ನಾವು ಅಲ್ಲೆಲ್ಲ ಆಟ ಆಡ್ಕೊಂಡು ಎಲ್ರು ಮತ್ತೆ ನೀರೆಲ್ಲಾ ಇತ್ತು ಅದ್ರಲ್ ಅಡಗಲ್ಲೆಲ್ಲ ಹೋಗಿ ಮತ್ತೆ ಟ್ರೈನು ಮತ್ತೆ ಇದು ಏನೋ ಸಾಂಗ್ ಆಕ್ಬುಟ್ಟು. ಡಾನ್ಸ್ ಎ
ಓ ನೀವ್ ಡ್ಯಾನ್ಸ್ ನೃತ್ಯ ಎಲ್ಲ ಚೆನ್ನಾಗ್ ಮಾಡ್ತೀರ ಅನ್ಸು ಸತೆ
ಹ ಅಂದ್ರೆ ಚಿಕ್ಕ ವಾಕ್ ಕಲ್ಸಿದ್ರು ನಮ್ಮ ಶಿಕ್ಷಕರು ಯ ಎಲ್ಲ ಕಲ್ತಿದ್ದೆ ಸ್ವ ಸ್ವಲ್ಪ ಅದೆಲ್ಲ ಆಡಿ ನಾವು. ಮತ್ತೆ ಚಿ ತ್ರ ಎಲ್ಲಾ ಬಿಡ್ಸಿ ತುಂಬಾ ಚೆನ್ನಾಗಿತ್ ಅಲ್ಲಿ.
ಹೌದಾ ನಾವು ಅಂದ್ರೆ ನಾ ಹ್ಮ್ ನಾವು ಇಲ್ಲಿ ಒಂದು ಸ್ಥಳ ಇದೆ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲಾ ಆಟ ಆಡೋದು ಇರುತ್ತ ತ ಮತ್ತೆ ಅಲ್ಲಿ ಎಲ್ಲ ಬರ್ದಿರ್ತಾರೆ ಬರ್ದು ಬರ್ದು ಈ ಕನ್ನಡ ಕ
ಹೌದೌದು ಹ್ಮ್
ಹಿಗಳು ಅವ್ರದ್ದಲ್ಲ್ದು ಅದು
ಹಾ ಹೌದಾ
ತುಂಬಾ ಚೆನ್ನಾಗ್ ಅನ್ಸುತ್ತೆ ತ್ತ
ಹಾ
ಹ
ಹೌದೌದು
ಓ ಅಲ್ಲಿ ಅಲ್ಲಿ ಎಲ್ಲ
ಹಾ
ತಿಳ್ಕೊೊಳ್ಳೋದಕ್ಕೆ ಬೇರೆ ಬೇರೆೆಲ್ಲ ತಿಳ್ಕೊೊಳ್ಳೋದಕ್ಕೆ
ತುಂಬಾ ಇದ್ಯಾಾ ಹೌದೌದು ಮತ್ತೆ ಎಲ್ಲೋಗಿದ್ರಿ ಹೌದಾ ಹಲೋ ಅ ಹಾ ಹೌದಾ ಮತ್ತೆ ಹಲೋ